ಹಲೋ ಹಾ ಏನು?
ಈಗೇನ್ ಮಾಡ್ತಿದ್ದೆ.
ಇನ್ನು ಏನೂ ಮಾಡ್ತಿಲ್ಲಾ ನೋಡು ಬಟ್ಟೆ ವಾಶಾಕಕ್ ಬಂದ್ನಿ.
ಅವ್ಳ್ ಪ ನಮ್ಗಡೆ ಇಲ್ಲಿ ನಮ್ ಟೆರೆಸ್ ಮೇಲೆ ತುಂಬಾ ಚೆನ್ನಾಗಿದೆ ನೇಚರ್.
ಹೌದಾ ನೀ ಏನ್ ಮಾಡ್ ತ್ತಿದ್ದೆ.
ಅಯ್ಯೋ ರೆಕಾರ್ಡ್ ಬರೀತಾ ಇದಿನಿ ನಾನು
ಏನ್ ರೆಕಾರ್ಡ್ ಬರೀತಾ ಇದ್ದೆ.
ಎಲೆಕ್ಟ್ರಿಕಲ್ಸ್ ಲ್ಯಾಬ್ ಇದೆ ನಾಳೆ ನಮ್ಗೆ.
ಹ್ಮ್ ಮತ್ತೆ
ಮತ್ತೆ ಏನು ಈ ಸ್ನ್ಯಾಕ್ಸ್ ಆಯ್ತಾ?
ಹೂ ಆಯ್ತು
ಏನ್ ಸ್ನಾಕ್ಸು.
ಪುರಿ
ಏನ್ ಪುರಿ?
ಕಡ್ಲೆ ಪುರಿ.
ಮದ್ಯಲ್ಲಾ ಕೊಡ್ತಾರಾ?
ಹ್ಮ್ ಕೊಡ್ತಾರೆ ಚಿರ್ಮುರಿ.
ಚುರ್ಮುರಿನ ಕಡ್ಲೆಪುರಿ ಅಂದೆ ಮತ್ತೆ
ರಿ ಅಂದ್ರೆನ್ ಅದೇ ಅಲ್ವೇನೆ.
ಏ ಅದೇ ಬೇರೆ ನಮ್ಗ್ ಅದೇ ಬೇರೆ ಇದೇ ಬೇರೆ.
ಹೌದ
ಹ್ಮ್ ಬೇಲ್ಪುರಿ ಬೇರೇ ಕಡ್ಲೆಪುರಿ ಬೇರೆ ಹ್
ಹ್ಮ್ ಹ್
ಚೆನ್ನಾಗಿತ್ತಾ?
ಹ್ಮ್ ಚೆನ್ನಾಗೈತೆ.
ಹ್ಮ್
ಹ್ಮ್
ಅಲ್ ಹತ್ರ ಪಿ ಜಿಲಿ ಯಾವ್ದೂ ಊಟ ಚೆನ್ನಾಗಿಲ್ವಾ?
ಇಲ್ ಹತ್ರ ಪಿ ಜಿಲಿಲಿ ಎಲ್ಲೂ ಚೆನ್ನಾಗಿಲ್ಲಾ ಕಣೆ ಎಲ್ಲಾ ಅಷ್ಟೆ. ಅಷ್ಟು ಕಷ್ಟೇನೆ ಊಟಾ ಪಿ ಜಿಲೀ ಏನ್ ಚೆನ್ನಾಗಿರುತ್ತೆ ಅಲ್ಲು ಹಂಗೆನೆ ಇಲ್ಲೆ ಹೆಂಗ್ ಕೊಡ್ತಾರೋ ಅಲ್ಲು ಹಂಗೆ ಕೊಡ್
ಅಯ್ಯೋ ಅವ್ಳ ಫೋನ್ ಮಾಡಿದ್ಲು ನನ್ನಾ ಅವಳು ನನ್ ಕಝಿನ್ ಫೋನ್ ಎತ್ತಿಲ್ಲಾ ಅವಳಿಗೆ ಎಕ್ಸಾಮ್ಸ್ ಅಂತೆ ಹೇಳ್ತೀನಿ ತಗೋ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ದೆ ನಾನು.
ಹೌದಾ ಅಂದ್ರೆ ಹಾಸ್ಟೆಲ್ಗ್ ಹೋಲ್ಸ್ಕೊಂಡ್ರೆ ಸ್ವಲ್ಪ ಬೇಟರ್ ಅನ್ಸುತ್ತೆ.
ಹ್ಮ್ ನಿಮ್ಗ್ ಏನ್ ಕೊಡ್ತಾರೆ ಫುಡ್ಡು ಮಾರ್ನಿಂಗೆಲ್ಲ?
ಮಾರ್ನಿಂಗು ಯಾ ಅಂದ್ರೆ ಡೈಲಿ ಒಂದೊಂದ್ ತರದ್ ಟಿಫನ್ ಕೊಡ್ತಾರೆ. ಈ ಮಧ್ಯಾಹ್ನ ಚಪಾತಿ ಕೊಡಲ್ಲ. ಕಣೆ ಮಧ್ಯಾಹ್ನ ಅನ್ನಾ ಸಾಂಬಾರು ಮತ್ತೆ ಪಾಪಡ್ ಕೊಡ್ತಾರೆ. ಮತ್ತೆ ಮಜ್ಜಿಗೆ ಕೊಡ್ತಾರೆ. ಸಂಜೆ ಚಪಾತಿ ಪೂರಿ ಮಧ್ಯಾಹ್ನ ಅಷ್ಟೇ ಕೊಡೋದವ್ರು ಮತ್ತೆ ಮ ಏನ ಕರ್ಡ್ ಕೊಡ್ತಾರೆ.
ಆ ಹಾ ಹಾ
ಸಂಜೆ ಚಪಾತಿ ಮತ್ತೆ ಅನ್ನ ಸಾಂಬಾರು ಮತ್ತೆ ಇಲ್ಲಾಂದ್ರೆ ಪೂರಿ
ಹ ನಮ್ಗೆ ಫುಲ್ ವೆರೈಟಿ ಅದ್ರೆ ಒಂಚೂರು ಚೆನ್ನಾಗಿರಲ್ಲ.
ಹಾ ನೈಟ್ ಹೋತ್ ಮಜ್ಗೆ ಕೊಡ್ತಾರೆ.
ನಮ್ಗೆ ಚಪಾತಿನ ಚಪಾತಿ ಒಂದ್ ರೈಸ್ ಏನಾದ್ರು ಮೆಂತ್ಯ ಪಲಾವ್ ವೆಜ್ ಪಲಾವ್ ಏನೇನೋ ರೈಸ್
ಇವ್ರೆ ಅವಾಗವಾಗ್ ಮಾಡ್ತಾರೆ ಬಟ್ ಏನಾದ್ರು ಅನ್ನ ಸಾಂಬಾರಾರ್ ಮಾಡಿದ್ರೆ ಅದ್ರು ಜೊತೆ ಚಪಾತಿ ಅಂತೂ ಫಿಕ್ಸ್.
ಮಧ್ಯಾಹ್ನ ಹೆಂಗ್ ಕೊಡ್ತಾರೆ ನಮ್ಗೆ ಹೆವಿ ಫುಡ್ ಕೊಡ್ತಾರೆ ಮಧ್ಯಾಹ್ನ.
ಅಪ್ಪಾ ನನ್ ಮದ್ಯಾಹ್ನ ಇಲ್ಲಿ ಮಧ್ಯಾಹ್ನ ತಿಂತೀನಿ ರಾತ್ರಿ ತಿನ್ನಕ್ ಹೋಗಲ್ಲ.
ಓ ನಮ್ ರಾತ್ರಿ ಚೆನ್ನಾಗಿರುತ್ತೆ ನಮ್ ಹಾಸ್ಟೆಲಲ್ ಊ ಟ ಮಧ್ಯಾಹ್ನ ಚೆನ್ನಾಗಿರಲ್ಲ. ಮಧ್ಯಾಹ್ನ ಅದ್ಯೇನೆನ್ ಮಧ್ಯಾಹ್ನ ರಸಂ ಕೊಡ್ ತರನ್ ನೈಟು ಸಾಂಬಾರ್ ಕೊಡ್ತಾರೆ ಗಟ್ಟಿ ಸಾಂಬಾರು ಹಂಗಾಗಿ ಚೆನ್ನಾಗಿರು ತ್ತೆ.
ನಮ್ದು ಮಧ್ಯಾಹ್ನ ಚೆನ್ನಾಗಿರೊ ಸಾಂಬಾರ್ ಕೊಡ್ ತರೆ ರಾತ್ರಿ ಹೊತ್ತು ರಸಂ ಕೊಡ್ತಾರೆ.
ಹ್ಮ್ ಎಕ್ಸಾಮ್ ಮುಗೀತಾ?
ಇಲ್ಲ ಇನ್ನೂ ಇದೆ ಎರಡು, ಟ್ವೆಂಟಿ ಸೆವೆನ್ಗೊಂದ್ ಐತೆ ಟ್ವೆಂಟಿ ನೈನ್ಗೊಂದ್ ಐತೆ ಅದ್ ಎರಡ್ ಮುಗಿತು ಅಂದ್ರೆ ಮುಗಿಯುತ್ತೆ, ಹಾ. ಮತ್ತೆ, ಹೇಳೆ.
ತ್ತೇನು?
ಮತ್ತೇ ಹೇಳ್ಬೇಕು.
ಆ ಮೊನ್ನೆ ಆರ್ ಸಿ ಬಿ ಮ್ಯಾಚ್ದು ಸ್ಟೇಡಿಯಂ ಸಕತ್ ಆಗ್ ಅಯ್ತಲ್ಲಾ?
ಹೌದು ನೋಡ್ದೆ ನಾನು.
ಯಪ್ಪಾ ಸಕ್ಕತ್ತಾಗ್ ಸಕ್ಕತ್ತಾಗಿದೆ ಹಿಮಾಲಯನ್ ತರ ಇದೆ. ವಿರಾಟ್ ಹಾಡ್ ಆಡ್ಬೇಕ್ ಕರೆ ಮರ ಎಲ್ಲಾ ಹತ್ತಿ ನೋಡ್ತಾ ಇದಾರೆ. ಸಕ್ಕತ್ತಾಗಿದೆ.
ನಾವು ಒಂದ್ಸಲ ಹೋಗ್ಬೇಕ್ ಕಣೆ ಹಂಗೆ ಮ್ಯಾಚ್ ನೋಡಕ್
ಚನ್ನಸ್ವಾಮಿ ಸ್ಟೇಡಿಯಂ ಬಿಟ್ ಎಲ್ಲಾದ್ರೂ ಹೋಗ್ಬೇಕ್ ಚನ್ನಸ್ವಾಮಿ ಸ್ಟೇಡಿಯಂ ಅಲ್ ಏನೈತಿ?
ಅದೇ ಬ್ಯಾಂಗ್ಳೂರ್ ಬಿಟ್ಬುಟ್ ಬೇರೆ ಕಡೆ ಎಲ್ಲಾದ್ರೂ ನಡಿಬೇಕಾದ್ರೆ ಹೋಗ್ಬೇಕು.
ಇದು ನಮ್ ಅಣ್ಣಾವ್ರ್ ಹೋಗಿದ್ರು ಅಹಮದ್ ಅಹಮದಾಬಾದ್ ವಿನ್ ಆಯ್ತಲ್ವಾ ಕಪ್ ಅವಾಗ. ಸಕ್ಕತ್ತಾಗಿತ್ತು, ಏ ಏನು ಕಾಣ್ಸದೆಲ್ಲ ಒಳ್ಳೆ ಒಂದು ತುಂಬಾ ಒಂದು
ಹಿಸ್ ಆಗ್ತಾ ಇರ್ತಾರೆ ನ್ನು
ಹ್ಮ ಅಲ್ಲ ಒಂದು ಥರ್ಟಿ ಫಿಫ್ಟಿ ಥೌಸಂಡ್ ಕೊಟ್ಟು ಹೋಗ್ಬೇಕು ಮುಂದೆ ಸೀಟಿಗೆ ಅವವಾಗಸ್ತನ ಕಾಣುತ್ತ ಹಿಂದೆ ಹತ್ತ ಇಪ್ಪತ್ತು ಸಾವಿರ ಹ್ಮ್ ಐ ಏಳು ಸಾವಿರ ಹಿಂದ ಸ್ಟಾರ್ಟಾ ಒ್ ಮೂವತ್ ನಲ್ವತ್ ಸಾವಿರ ಒಂದು ಐವತ್ತು ಸರ ತನಕ ಕೊಟ್ಟರೆೆ ಒಳ್ಳೆ ಸೀಟ್ ಸಿಗುತ್ತೆ ಚೆನ್ನಾಗಿ ಕಾಣುತ್ತೆ ಮೊನ್ನೆ ಊರಿಂದ ಬರ್ತಾ ಇದ್ದೆ ನನ್ ಮೊನ್ನೆ ಊ ನಾ ಅವತ್ ಬರ್ಬೇಕಾರೆ ಅಂತ ಫುಲ್ ಮೈಸೂರ ಅವರೆ ಎಲ್ಲ ಆರ್ ಸಿ ಬಿ ಜರ್ಸಿ ಆರ್ ಸಿ ಬಿ ಮ್ಯಾಚ್ ಇತ್ತಲ್ವ ಅವತ್ತು ಹ ಜರ್ಸಿಯಕ ನಿನಗ್ ಗೊತ್ತಾ ದುರ್ಗಾದದಲ್ಲಿ ಇದೈತೆ ಲಂಂಬರ್ಗೆನ್ನಿ ಫನ್ ನಾ ನೋ ವೀಲ್ ಲ್ಲಿ ನೋಡ್ದೆ ಅವಾಗ ನಮ್ಮ್ ಅಣ್ಣನ್ ಕೇಳ್ದೆ ನಮ್ಮ ಅಣ್ಣೆ ಹೇಳ್ದ ಹ್ಮ್ ಐತೆ ಯಾರ್ದೋ ಇವರ್ದ್ ಯಾರ್ದೋ ಐತೆ ಅಂತ ಚ್ ಸಂಜೆ ಯಾರೋ ರೀಲ್ ಮಾಡ್ಬಿಟ್ಟಿದಾರೆ ಈವ್ನಿಂಗ್ ಟೈಮ್ ಅಲ್ಲಿ ಸನ್ಸೆಟ್ ಆಗತ್ತಾರ ಎಲ್ಲೋ ಕಲರ್ ಸಾಕ್ತ ಕಥಾಗಿದೆ
ಹ್ಮ್ ಜರ್ಸಿ ತಗೋಬೇಕ ಕಣೆ ಆಸಿ ಬಿ ಜರ್ಸಿ ಹ ಅಂದ್ರೆ ಡೂಪ್ಲಿಕೇಟ್ ಸಿಗುತ್ತೆ ಮತ್ತೆ ಬಟ್ ಅದ್ ಬೇಡ ಚೆನ್ನಾಗಿರೋದೇ ಬೇಕು ಎಷ್ಟಾದ್ರೂ ಪರವಾಗಿಲ್ಲ
ಹೌದ್ ಹೌದ್ ನನ್ ಫ್ರೆಂಡ್ ತಗೊಂಡ್ಲ ಪಪ ಮೊನ್ನೆ ಸ್ಟೋರಿ ಹಾಕ ಅವ್ರು ಹೋಗಿದ್ರು ಮ್ಯಾಚ್ ನೋಡಕೆ
ಹಾ ಅದೇ ಇವಾಗ ಒಂದು ಇವಾಗ ರೀಸೆಂಟ್ ಆಗ ಒಂದ್ ಹುಡಿಿಯ ಆತ ೊಂಡಲ್ಲ
ಹಾ ಹಾ ಎಲ್ಲ ಹ್ಮ್ ಚೆನ್ನಾಗಿದೆ ಜರ್ಸಿಗಿಂತ ಅದು್ ಹುಡಿ ಚೆನ್ನಾಗಿದೆ
ತಗಳೋಣ ಅಂತ ನೋಡ್ತಾ ಇದ್ದೀನಿ ಪ್ಲಾನ್ ಮಾಡ್ತಿದ್ದೀನಿ
ಹ ಇಂತಪ್ಪ ಚೆನ್ನತೆ
ಬಟ್ ತಗೊಂಡು ಏನ್ ಗೊತ್ತಾ ಇಲ್ಲಿ ಮ್ಯಾ ನೋಡಕ್ ಹೋದಂಗ್ ಇರ್ಬೇಕು ಸುಮ್ನೆ ತಗೊಂಡ್ ಇಟ್ಕೊಳದಾದ್ರೆ ಏನು ಓಕೆ
ನೆಕ್ಸ್ಟ್ ಹೋಗ್ಬೇಕು ಯಾವಾಗಾದ್ರೂ ಈಗಂತೂ ಬ್ಯಾಂಗಲೋರ್ ಹಾಕಲ್ಲ ಮ್ಯಾಚಸ್ಸು ಬ್ಯಾಂಗಲೋರ್ ಹಾಕಿದಾಗ ಹೋಗ್ಬೇಕು
ಬ್ಯಾಂಗ್ಳೂರ್ಗೆ ಅಲ್ಲೇ ಚಿನ್ನ ಸಿಸ್ತಿದೆ ಅಂತಾನೆ ಎಷ್ಟು ಟಿಕೆಟ್ ಎಷ್ಟೋ ಇದೆ ಅಂತ ಹೇಳ್ತಾ ಇದ್ಲು ನನ್ ಫ್ರೆಂಡ್
ಸವೆನೇ ಇರದು
ಹ್ಮ ಹ್ಮ ಹ
ಅಲ್ಲ ಫೋರ್ ಫೋರ್, ಅಯ್ ಟು ಅಂಡ್ ಹಾಫ್ ಆ ಲಾಸ್ಟ್ ಸಲ ವನ್ ಅಂಡ್ ಹಾಫ್ ಟೂ ಇತ್ತು ಈಗ್ ತ್ರೀ ಅಂಡ್ ಹಾಫ್ ಫೋರ್ ಇದೆ ಅಷ್ಟೇ.
ಹ್ಮ್ ಹಂಗಾದ್ರೆ ಆರಾಮಾಗ್ ಹೋಗ್ಬೋದ್ ಅನ್ಕ
ಹ್ಮ್ ಹೋಗ್ಬೋದು. ಆರಾಮಾಗೆ ಹೋಗ್ಬೋದ್ ಎಲ್ರೂ ಹೋಗ್ತಾರಲ್ಲ.
ಹ್ಮ ಬಟ್ ಆದ್ರೆ ಆರ್ಸಿಬಿ ಮ್ಯಾಚ್ ಇದ್ದಾಗೆ ಹೋಗ್ಬೇಕು.
ಅವಾಗ್ ಸೋಲ್ಬೇಕು. ಸ್ಟೋರಿ ಹಾಕ್ಬೇಕು ಎಲ್ಲ ಅಜೀಬ್ ಮಾಡ್ತಾರೆ ಇವಾಗ, ಫುಲ್ ಫುಲ್ ಅಜೀಬ್ ಮಾಡ್ಬಿಡ್ತಾರೆ ಒಂದ್ಸಲ ಇವ್ನ್ ಸೋತ್ ಸೋತ್ ಬಿಟ್ಟಿದ್ರು ಫುಲ್ ಎಲ್ರೂ ಅವ್ನಿಗ್ ಹಿಂಗೆ ಸ್ಟೋರಿ ಹಾಕ್ಬಿಟ್ಟಿದ್ದ ಗೆಲ್ತಾರೆ ಅನ್ಕೊಂಡ್ ಹಾಕ್ಬಿಟ್ಟ. ಅವ್ನ್ ಫುಲ್ ಅಜೀಬು. ಹಾ ನೀನ್ ಹೋಗಿದ್ದಕ್ಕೆ ಸೋತ್ರು ಹೋಗ್
ಏ ಈ ಸಲ ಆಕ್ಚುಲಿ ಆರ್ಸಿಬಿ ಮ್ಯಾಚ್ ಚೆ ತುಂಬ್ ಅಂದ್ರೆ ಚೆನ್ನಾಗಿ ಆಡ್
ಓ ಹೌದು ಚೆನ್ನಾಗ್ ಸಾಕ್ ಸಕ್ಕತ್ತಾಗ್ ಆಡ್ಸ್ದೆ ಯಪ್ಪಾ ಅಲ್ ಅಂತೂ ಆ ಅಲ್ಲಿ ನೋಡಕ್ ಹೋಗ್ಬೇಕಿತ್ತು ಕಣೆ, ಎಲ್ಲಿ ಅದು ಹಿಮಾಲಯ ಎಲ್ಲದು ಮ್ಯಾಚ್ ನಡ್ದಿದ್ದು? ವೆದರ್ ಸಕ್ಕತಾಗಿದೆ, ಹ್ಮು.
ಆದ್ರೆ ಅವ್ಳು ಒಂದ್ ಹುಡ್ಗಿ ಪೋಸ್ಟ್ ಮಾಡಿದಾಳ್ರಿ ಅದ್ರಲ್ಲಿ ಏಷ್ಟ್ ಚನ್ನಾಗ್ ಕಾಣ್ಸಿದೆ ಗೋ
ಹ್ಮ್ ಸಕ್ಕತ್ತಾಗಿದೆ.
ಹ್ಮ್ ಮತ್ತೆ ಹೇಳ್ಬೇಕು.
ಹ್ಮ್ ಹ್ಮ್ ಮತ್ತೇನ್ ಹೇಳ್ಲಿ ಅಷ್ಟೆ. ನಿಮ್ ಹತ್ರ ಸ ದ ಈಗ ನನ್ಗಂತೂ ಎಷ್ಟ್ ಚೆನ್ನಾಗಾಗಿದೆ ಗೊತ್ತಾ ಅದು ಅವನು ದುರ್ಗದಲ್ ಒಬ್ನೇತರ ಬಂದ್ರೆ ಎಲ್ರು ನಿನ್ಕೊಂಡ್ ನೋಡ್ತಾರಂತೆ. ಬರ್ಗೆಟ್ಟವ್ರ. ಸುಮ್ನೆ ಹಿಂಗ್ ಬರ್ತೀವ್ ಅಂತ್ ಹೇಳ್ದೇ
ನಿಮ್ ಅಣ್ಣಂಗು ಒಂದ್ ತಗೊಳಕ್ ಹೇಳ್ಬಿಡು.
ಅಷ್ಟೆಲ್ಲ ದೀವ ನಾವು
ಆ
ಅಷ್ಟೊಂದ್ ಸೌಕಾರ ಇದಿದ್ರೆ ನಾನ್ಯಾಕ್ ಇಲ್ಲಿ ಓದ್ತಿದ್ದೆ ಮನಲಿರ್
ಓ ಹಂಗೇನಿಲ್ಲ ಪ ತಗೋಬೋದ್ ಆರಾಮಾಗಿ ನೀವು.
ಹ್ ಯಪ್ಪ ಇದು ನಮ್ಮ ಅಣ್ಣ ತಾರ್ ತಗೋಳು ಹ್ಮ್ ನಾನ್ ತಗಂತೀನೀ ನಾನ್ ಇಲ್ ಓದಿದ್ರೆ ತನ್ ನಮ್ಮ ಅಣ್ಣಂಗೆ ತಾರ್ ತಗೋಳೋ ಅಂದ್ರೆ ಏಯ್ ಅಂತ ಇದು ತಗೊಂಡಿಲ್ವಾ ಇನೋವಾ ಕ್ರಿಸ್ಟಾ ಏ ಏಟ್ ಸೀಟ್ ಇರೋದು. ಅವ್ನಿಗ್ ಒಂಥರ ಪೊಲಿಟಿಕ್ಸ್ ಹುಚ್ ಚಳಿ ಇದೆ. ಈಗನು ಸರ್ಕಸ್ ಮಾಡ್ ತವ್ನೆ ನೀಟ್ ಎಕ್ಸಾಮ್ ಇಲ್ಲಿ ರಿನೀಟ್ ಆಗಿದ್ಯಲ್ಲ. ಉಮ್ ನಮ್ಮ ಅಣ್ಣ ಫುಡ್ ಪೊಲಿಟಿಕ್ಸಿಗೆ ಇಳಿದ್ ಬಿಟ್ಟವ್ನೆ ಅವೆಲ್ಲ ಸ್ಟೈಲೆಲ್ಲ ಮಾಡೋಲ್ಲ.
ಹ್ಮ್ ಫುಲ್ ಜನ ಸೇವೆಗ್ ನಿಂತ್ ಬಿಟ್ಟಿದ್ದಾರೆ ಅನ್ನು
ಹ್ಮ್ ಏನ್ ಜನ ಮನೆಗೆ ಸೇವೆ ಮಾಡಲ್ಲ ಜನ ಸೇವೆ ಮಾಡ್ತಾನೆ ಹ್
ಅಹ್ ಹ್ ಹ್ಹ್ ಹ್ಮ ಮತ್ತೆ ಹೇಳ್ಬೇಕು.
ಲ್ಲ ಚಾಮುಂಡಿ ಬೆಟ್ಟಕ್ ಹೋಗ್ತೀಯಾ.
ಹ್ಮ್ ಹೋಗಿದ್ದೆ
ತಾರಾ.
ಹಾ ಪರ್ಮಿಷನ್ ಕೆಳ್ಕೊಂಡು ಹೋದ್ರೆ ಬಿಡ್ತಾರೆ
ಹಂಗಾ. ಓಹ ನಮ್ದ ಹಂಗಲ್ಲಾ.
ನಾವವತ್ತು ಪೇರೆಂಟ್ಸ್ಗೆಲ್ಲ ಕಾಲ್ ಮಾಡ್ಸಿ ಫುಲ್ ಕೇಳ್ಕೊಂಡ್ ಆವಾಗ ಹೋಗಿದೆ ಯಾಕಂದ್ರೆ ನೈಟ್ ಚಾಮುಂಡಿ ಬೆಟ್ಟ ತುಂಬಾ ಚೆನ್ನಾಗಿರುತ್ತೆ.
ಸಕ್ಕತ್ ಆಗಿರುತೆ ನನಗಂತೂ ತುಂಬಾ ಇಷ್ಟ ಆದ್ರೆ ನಮ್ ಸಿಕ್ಸ್ ತರ್ಟಿಗೆ ಕ್ಲೋಸ್ ನೆಕ್ಸ್ಟ್ ಇಯರ್ ನನ್ನ ಫ್ರೆಂಡ್ಸ್ ಎಲ್ಲ ಪಿ ಜಿಲಿದ್ದಾಗ ಹೋಗ್ಬೇಕಷ್ಟೆ ರೂಮ್ ಮಾಡ ಹೇಳಿಲ್ವಾ ನಿನ್ನೆ ನಮ್ಮ ಮನೇೆಯಲ್ಲಿ ವರ್ದ ಬಾ ಮನೆಗೆ ವಾಪಸ್ ಇರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲಾ ರೂಮ್ ಮಾಡ್ಕೊತಾರಂತೆ ಅವಾಗ ರೂಮಲ್ಲಿ ಇದ್ದಾಗ ಹೋಗ್ಬೇಕಷ್ಟೆ
ಹ್ಮ್ ಅವಾಗ ಹೋಗ್ಬಿಟ್ಟು ಇದ್ಬಿಡು.
ಹ್ಞೂ ಅವಾಗ ಅವ್ರ ರೂಮಲ್ಲಿ ಇದ್ದಿ ನೋಡ್ಕೊಂಡು ಬೆಳಗ್ಗೆ ಬರ್ತೀನಿ ನಮ್ಗಂತೂ ಹೆಂಗೆ ಗೊತ್ತಾ ಸಿಕ್ಸ್ ತರ್ಟಿ ಕ್ಲೋಸ್ ಅಂದರೆ ಕ್ಲೋಸು
ಮತ್ತೆ ಒಳಗ್ ಬಿಟ್ಕೊಳಲ್ವಾ.
ಹ್ಮ ಏನ್ ರೀಸನ್ ಹೇಳಂಗಿಲ್ಲ ಏನು ಇಲ್ಲಾ ಅತ್ತ ಟೈಮ್ ಅಂದ್ರೆ ಟೈಮ್ ಅದು ದಸರಾ ಟೈಮಲ್ಲೂ ಬಿಡೋಲ್ಲ ಗೊತ್ತ ಇವರು ದರಿದ್ರಗೋಳು
ಓ.
ಈ ಸಲ ನೈಟ್ ಫುಲ್ ದಸರಾ ಹೋಗ್ಬೇಕಷ್ಟೆ.
ನಾನ್ ಹೋಗೋಣ ಅಂತ ಅನ್ಕೊಂಡ ಇದೀನಿ. ಸಂದೇಶ.
ಈಗ ನನ್ನ ಫ್ರೆಂಡ್ಸ್ ಎಲ್ಲಾ ಆಚೆ ಹೋಗ್ತಾರಲ್ಲ ಅವಾಗ ಹೋಗ್ಬೇಕಷ್ಟೆ
ಸರಿ ಈಗ ನೆಕ್ಸ್ಟ್ ಕಾಲ್ ಮಾಡು ಹ್ಮ
ಬೈ